ಹಲೋ ಹಾ ಎಲ್ಲಿ ಇರ್ತೀನಿ ಹಾಸ್ಟೆಲ್ ಅಲ್ಲಿ ಇದಿದ್ದೀನಿ
ಹೌದಾ
ಹ್ಮ್
ನಮ್ಮ್ ಮರಲ್ ಜಾತ್ರೆ ಇದೆ ಬರ್ತೀಯಾ
ಜಾದ್ರನಾ ಯಾವಾಗಿದೆ
ಹ್ಮ ಕಮ್ಮಿ ಅದೇ ಬರೋ ಶನಿವಾರ ಭಾನುವಾರ
ಹೌದೇನ್ ಹ್ಮ್ ಹ್ಮ್ ಹೆಂಗ್ ನಡೆಯತ್ತೆ ನಿಮ್ಮ ಊರಲ್ಲಿ ಜಾತಿ ಅ ನಾನಂತೂ ಒಂದ್ಸರಿನೂ ಬಂದಿಲ್ಲ ಯಾರ್ ಕರ್ಕೊಂಡ್ ಹೋಗ್ತಾರೆ ಮತ್ತೆ ನನ್ನ ನನಗೆ ರಸ್ತೆ ಸಮೇತ ಗೊತ್ತ
ನಾನ್ ಕರ್ಕೊಂಡೋಗ್ತನ್ಬಿಡು ನಿನ್ಗೆ ಯಾಕೆ
ಹಾ ನೀನೇ ಬರ್ತೀ ಹಾಗಾದ್ರೆ ಹ್ಮ್
ನಾನೇ ಬಂದ್ ಕರ್ಕೊಂಡೋಗ್ ತಿನ್ಬಿಡು ನೀನ್ ತನ್ಸಿನ ತಗೋಬೇಡ
ನಾನ್ ಯಾಕ ತಗೋಬೇಕು ನಾನ್ ಯಾಕ ಭಯ ಪಡ್ಬೇಕು ನಾನ್ ಯಾಕ ತೊಂದ್ರೆ ತಗೋಬೇಕು ಆಗ್ತು ಬಿಡು ಒಂದ ಕೆಲ್ಸ ಮಾಡ ಇನ್ನ ಏನ್ ಗೊತ್ತ ತ್ತಾ ನನ್ಗ ಏನಂದ್ರೆ ನನ್ಗೆ ಅದ್ರಲ್ಲಿ ಜಾತ್ರರೆಲ್ಲೆಲ್ಲಾ ಆಟದ ವಸ್ತುಗಳು ಇರುತ್ತಲ್ಲ ಅವೆಲ್ಲಾ ಇರತ್ತೆ ನನ್ಗೆ ತುಂಬಾ ಇಷ್ಟ ಆಟ ಆಡೋದಂದ್ರೆ ಇವತ್ತಾರು ಜೈಂಟ್ ವೀಲ್ ಅಂದ್ರೆ ಇಷ್ಟ ನನ್ಗೆ ಆಮೇಲೆ ಬ್ರೇಕ್ ಡ್ಯಾಂಕ್ಸ್ ಅಂತ ಬರುತ್ತೆ ನೋಡು ಅದು ತುಂಬಾ ಇಷ್ಟ ಆಗತ್ತೆ ನನ್ಗೆ ಅವೆಲ್ಲಾ ಇರತ್ತಾ ತಿಂಡಿ ಅಂತ ನೀನಂತೂ ಕೊಡ್ಸಕ ಆಗಲ್ಲ ಬಿಡು ಆಯ್ತು ತಿಂತೀನಿ ನಾನು
ಅಧು ಗೊತ್ತಿರ ವಿಷಯಾನೇ ಬಟ್ ಕೇಳ್ತ ನೀ ಅಂದ್ರೆ ತಕ್ಕಕೊಡ್ತೀನ ಅಂತ ಕೇಳಲಿಲ್ಲ ಸುಮ್ನೆ ಕೇಳ್ತಿದೀನಿ ಪರವಾಗಿಲ್ಲ ಇಲ್ಲಿ ನಯ ಅನ್ಕಾನಲ್ಲ
ಕರೀತಿದ್ಯಲ್ಲಾ ನೀನೇ ತಕೊಡ್ಬೇಕು ಹಿಂಗ ಮತ್ತೆ ಅಲ್ಲಿಗ್ ಬಂದ್ ನಾನೇ ಖರ್ಚು ಇಡ್ಕೊಬೇಕಾ ಹ ಹ ಬ ನಾ ಬರಲ್ಲ ಹ
ಏನ್ ಪರವಾಗಿಲ್ಲ ಬಾ ಹೇಳ್ತೀನಿ ದೊಡ್ಡ ದೊಡ್ ಪ್ಲಾನ್ ಏನೇನೋ ಮಾಡ್ಬೇಕು ಸ್ವಲ್ಪ ಕೆಲ್ಸ ಇದೆ ಮತ್ತೆ ಅಲ್ಲಿ ಇಲ್ಲಿ ಹೋಗ್ಬೇಕು
ಏನ್ ಗೊತ್ತಾ ನನ್ಗೆ ಜಾತ್ರೆಯಲ್ಲಿ ನನ್ಗ ಇನ್ನ ಒಂದು ಚಿಕ್ಕವಾಗಿಂದ ಇಷ್ಟ ಆ ಆಗಾಗಿರೋ ವಸ್ತು ಏನ್ ಗೊತ್ತಾ ಅದೊಂದು ಮೊಬೈಲ್ ತರ ಬರುತ್ತೆ ನೋಡು
ಹ್ಮ್
ಪಿಂಕ್ ಬಣ್ಣಂದ ಬರುತ್ತೆ ನೋಡದು ಯಾವ್ದದು ಝೂಮಾಚಾಲೆ ಸಂಥ ಆತರ ಯಾವ್ದು ಮೊಬೈಲ್ ಬರುತ್ತೆ ನೋಡು ಆ ಫೋನ್ ಅಂದ್ರೆ ನಂಗೆ ತುಂಬಾ ಇಷ್ಟ
ಹೌದಾ
ಹ ಏನ್ ಗೊತ್ತಾ ನಮ್ಮೂರಲ್ಲೂ ಮುಂದಿನ ಅಂದ್ರೆ ಒಂದ್ ತಿಂಗ್ಳಿಂದೆ ಏನ ಆಾಗಗ್ತಿತ್ತು ಅಂದ್ರ ಅದೇನೋ ಕರ್ಗ ಅಂತಾರ ನೋಡು
ಹ್ಮ್
ಅದೇನ ನಡಿಯತ್ ನಡೀತಂತೆ ನಾನ್ ನಮ್ಮಮ್ಮನ್ ಹೇಳಿದ್ದ ಈತರ ನನ್ಗ್ ಬೇಕಿತ್ತು ತ ತಗೊಂಡಿದ್ರು ಯಾರ್ಗು ಕೊಡ್ಬೇಡ ಅಂತ ಅಂದ್ರೆ ನಮ್ಮಮ್ಮ ಮರ್ತಾಗ ಅವ್ರ ಏನ್ ಮಾಡೋದು ಪ್ರತಿ ಸರಿನೂ ಇದೇ ರೀತಿ ಮಾಡ್ತ ಈಗಲ್ಲ ಅಹ ಮುಂದಿನ ವರ್ಷ ಏನ್ ಮಾಡಿರ್ಬೋದು ತಗೊಂಡಿದಿದ್ದಾರೆ ಮತ್ತೆ ನಮ್ ಮಾವನ ಮಂಗ್ಳೊಬ್ರು ಇದ್ದಾವಳೆ ಬಿಡು ಚಿಕ್ಕ ಹುಡ್ಗಿ ಅವ್ರಿಗೆ ಇಷ್ಟ ಆಯ್ತು ಅಂತ ಕೊಟ್ಬಿಟ್ಟವಳ
ಈ ಭಾನುವಾರ ಹೋಗಗನ ಬಿಡುವ ನಿಂತ ಅಂತ ಏನ್ಬೇಕಂದ್ರೆ ಅದು ಯಾಕ ಟೆನ್ಷನ್ ತಗೊಂತರದಕ್ಕೆಲ್ಲ
ನಿಜ ಅಂದ್ರೆ ನಮ್ಮ್ ಅಮ್ಮನ್ ಎಷ್ಟು ಸರಿ ಹೇಳಿದ್ರು ನಂ್ ಮಾತ್ ಕೇಳೋದಿಲ್ಲ ಅಂತ ನನ್ಗೆ ಬೇಜಾರ್ ಆಗುತ್ತೆನ್ನೊಂದ್ಸರ್
ನಾನು ಎಲ್ಲ ಒಂದ್ಸರಿ
ಹ್ಮ್ ಬೇಡ ಹುಡು ಸುಮ್ಮನೆ ಮತ್ತೆ ನಮ್ಮ ನನ್ಗ್ ಬಯತ ಏನ್ ನಿನ್ಗ ನ್ ನಾಚಕೆ ಇಲ್ವಾ ಎಲ್ಲಾದತ್ರನುೂ ಹೋಗಿ ನನ್ ನನ್ ಮರ್ಯಾದೆ ಎಲ್ಲ ತೆಗಿತಿಯಯ ಅಂತ ನ ಸುಮ್ನೆ ಯಾಕೆ
ನಾನ ಏನ್ ತಿನ್ ಬಿಡು ಅವರೇನ್ ಅನ್ಕನಲ್ಲ ಮನೇನ ಒಂದ್ಸತಿ ಹೇಳಿದ್ದೆ
ಬ್ಯಾಡುವ
ಹ್ಮ ಆಯ್ತು ಬಿಡ್ಕಾನೆ
ಹ್ಮ್ ಹ್ಮ ಮತ್ತೆ ಇನ್ನೇನು ಜಾತ್ರೆೆಗೆ ಯಾರ್ಯಾರ್ು ಬರ್ತಾರೆ ಎಲ್ಲಾ ನಿಮ್ ನೆನ್ರೆಲ್ಲ ಬರ್ತಾರಾ
ಹೌದ್ ಬರ್ತಾರೆ ಬರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ
ಓ ನಿನ್ ಸ್ನೇಹಿತರ ಸಮೇತ ಬರ್ತವ್ರಾ ಹಾ ನಾನಂತೂ ಆಾದ್ರೆ ಒಬ್ಬಂಟಿ ಆಗೋಗ್ಬಿಡ್ತೀನಿ ಅನ್ಸತ್ತ ಅಲ್ಲಿ ಬಂದ್ರೆ ಮತ್ತೆ ನೀ ಎಲ್ಲ ನಿಮ್ಮ ಸ್ನೇಹಿತರ ಜೊತೆ ಸಮಯ ಕಡಿಬೇಕು ಆಮೇಲೆ ನಿಮ್ ನೆಂಟ್ರು ನಿಮ್ಮ ಸಂಬಂಧಿ ಗರು ಅವ್ರ ಜೊತೆನೆೇ ಇರ್ತಿ ಮತ್ತೆ ನನ್ ಜೊತೆ ಯಾರ್ು ಇರ್ತಾರ ನ ಬಂದ್ರೆ ನನ್ಗಂತೂ ಯಾರು ಗೊತ್ತ
ನಾನ ಎಲ್ಲದ್ರೂ ಕರ್ಕೊಂಡ ಹೋಗ್ತೀನಿ ನಿನ್ ಜೊತೆಯಲ್ಲೇ ಇಡ್ತೀನ್ ಬಿಿಡು
ಹ್ಮ್ ನಿಜವಾಗ್ಲುೂ
ನಿಂಚವಾಗ್ಲು ಅದ್ರಕ್ಕೆಲ ತಲೆ ಕಟ್ಸ್ಕೋಬೇಡ ನು ಇದಿನಲ್ವಾ
ಹ್ಮ್ ಹ್ಮ್ ಹೌದಾ ಆಯ್ತು ಹಾಗಾದ್ರೆ ನನ್ ತಪ್ಪ ಪದೆ ಬರ್ತೀನಿ ಆದ್ರೆ ನನ್ಗ ಒಂದ್ ಕೆಲ್ಸ ಮಾಡ್ಕೊಡ್ಬೇಕು ನೀನು
ಏನ ಕೆಲ್ಸ
ಏನು ಅಂದ್ರೆ ನನ್ನನ್ನ ಕರ್ಕೊಂಡ್ ಹೋಗವ ಜವಾ ಾರನ ನಿಂದೆ ಆಮೇಲೆ ಕರ್ಕೊಂಡ ಹೋಗ ಕರ್ಕೊಂಡು ಬರೋದು ಸಮೇತ ಅದ್ರ ಜವಾಬ ತ್ತಾರೆ ಸಮಯ
ಹ್ಮ್ ಸರಿ ಸರಿ ಹಂಗಗೆ ಮಾಡಮ್ಮ
ಯಾಕಂದ್ರೆ ನನ್ಗ್ ಗೊತ್ತಿಲ್ಲ ಅಲ್ವಾ ನಾನು ಅದು ಬೇರೆ ಇವಾಗಲೇ ಬತಿರೋ ಹ ಮ ಮುಂಚೆನೂ ನಾಲೆ ಬಂದಿಲ್ಲ
ಹ್ಮ್
ಹ್ಮ್ ಮತ್ತೆ ಏನ್ ಊಟ ಆಯ್ತಾ
ಹ್ಮ ತಿಂದೆ ನೀನು
ನಾ ನಾ ನಮ್ಮ್ ಹಾಸ್ಟೆಲ್ ಅಲ್ಲಿ ಹೆಂಗಂದ್ರೆ
ಹ್ಮ
ನನ್ಗೆ ಊಟಾನೇ ಸೇರ್ತಿಲ್ಲ ನಿಜವ
ಹೌದಾ ಚೆನ್ನಾಗಿ್ ಮಾಡಲ್ವ ಅಷ್ಟ್ರಲ್ಲಿ
ಅಂದ್ರೆ ಮೊದ್ಲು ಚೆನ್ನಾಗಿ ಇರ್ತಿತ್ತು
ಈವಾಗ ಚೆನ್ನಾಗಿಲ್ವಾ
ಇವಾಗ ಎಲ್ಲ ಒಂಥರ ಅನ್ಸುತ್ತ ಅದು ನ ಇರಲ್ಲ ತಿನ್ನಕ್ಕೆ ಆಗಲ್ಲ ಅದಕ್ಕಂತ ನಾವ್ ಏನ್ ಮಾಡಿದೀವಿ ಗೊತ್ತಾ ಆಚೆಯಿಂದ ತ ತೊ ತಗೊಂಡು ಬಂದಿದ್ವಿ.
ಡೈಲಿ ಆಚೆನ್ನು ತಿಂದ್ರೆ ಹೆಂಗೆ ನೀವು.
ನಾವವು ಪ್ರತಿದಿನ ಇದಕ್ ತಿಂತೀವಿ ಒಂದೊಂದ್ಸರಿ ಚೆನ್ನಾಗಿರಲ್ಲ. ಅವರು ಸಾಂಬಾರ್ ನೆಟ್ಟಿಂಗ್ ಮಾಡಲ್ಲಲ್ವಾ ಆವತ್ ಮಾತ್ರ ಹೋಗಿ ಹೊರಗಡೆ ತಿಂತೀವಿ ಯಾವಾಗ್ಲೂ ತಿನ್ನಕ್ ನಮ್ಮ ನಮ್ಮ ಹತ್ರಾನೂ ದುಡ್ಡಲ್ಲಿಿಂದ ಬರುತ್ತೆ ನೀನ ಹೇಳ ಹ
ಹ್ಮ್ ಅದು ನಿಜಾನಯ ನೀ ಕೆಲ್ಸ ಏನ್ ಮಾಡ್ತಿಲ್ವ
ಕೆಲ್ಸ ಏನೂ ಇಲ್ಲಪ್ಪ ನಾ ಸುಮ್ನೆ ಹಾಸ್ಟೆಲ್ ಅದು ಬರಿ ಇವಾಗ ಪರೀಕ್ಷೆಗಳ ಸಮಯದಲ್ಲಿ ನಾನ್ ಯಾವ ಕೆಲ್ಸಕ್ಕಂತ ಹೋಗ್ಿ ಪರೀಕ್ಷೆಗೆ ಓದೋದ ಸರಿ ಆಗುತ್ತೆ ನು
ಹೋಗ್ಬೋದಲ್ವಾ
ಇಲ್ಲ ನೋಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಇನ್ನು ಸಮಯ ಇದೆ ಯಾಕೆ ಅಷ್ಟು ತೊಂದರೆ
ಹೌದಾ ಪರೀಕ್ಷೆ ಎಲ್ಲ ಮುಗಿಯೋದ ಯಾವಾಗ ಮತ್ತೆ.
ಇನ್ನುೂ ಒಂದ್ ತಿಂಗ್ಳ ಆಗತ್ ಅನ್ಸತ್ತೆ ನನ್ಗುನು. ಏನಂದ್ರೆ ನಮ್ಗೆ ಅವರು ಏನು ಹೇಳೋದಿಲ್ಲ ಯಾವಾಗ ಎಕ್ಸಾಮ್ ಇರತ್ತಂತ. ದಿನಾಂಕ ಅಂತೂ ಕೊಡೋದೇ ಇಲ್ಲ ಒಂದೊಂದ್ಸರಿ ಅದಕ್ಕಂತ ನಾವು ಯಾವಾಗ ಇರದಂತ. ನಮ್ಗೂ ಗೊತ್ತಾಗೋದಿಲ್ಲ ಹ್ಮ್ ನಿಮ್ಮ ಮನಲೆಲ್ಲ ಚೆನ್ನಾಗಿದ್ದಾರಾ. ಹೌದು ಹೆಂಗಾಯ್ತು ನಿಮ್ಮ ಅಣ್ಣನ ಮದ್ವೆ ಮದ್ವೆಗ್ ಹೋಗಿದ್ದೆ ಅಂತಿದ್ದಲ್ವಾ.
ಯಾ ಕೇಳ್ತಯ ಬಿಡೋದ್ರ ಬಗ್ಗೆ ಯಾಕಪ್ಪ ಹೋದೆ ಅಂತ ಅನ್ಸ್ಬಿಟ್ಟು ಗೊತ್ತಾ.
ಏನಾಯ್ತು.
ಏನಾಯ್ತು ಅಂತಂದ್ರೆ ಫುಲ್ ಬೇಜಾರಾಗಬಿಡ್ತು ನಂಗೊಂದು ಅಲ ಹೋಗ್ಿ
ಅಯ್ಯೋ ಅಷ್ಟಾಗಿ ಏನಾಯ್ತು ಏನ ಏನ್ ಯಾರಿ ಯಾರ ಏನಾದ್ರೂ ಅಂದ್ರ ಹೆಂಗೆ.
ಅಮ್ಮ ಬೇರೆ ಬಂದಿರ್ಲಿಲ್ಲ ಅಲ್ವಾ ಅಮ್ಮ ಯಾಕೆ ಬಂದಿಲ್ಲ ಯಾಕ. ಬಂದಿಲ್ಲ ಅಂತ ಅಲ್ಲೇ ಒಂದ್ ಕಡೆ ತಿಂತಾರೆ ಇವಾಗ ಬರದು ಅಂತಾರೆ. ಅಮ್ಮಾನ ಕರ್ಕೊ್ಂಬರ್ಬೇಕು ಅಂತಾರೆ. ಅಲ್ಲ ಅವರು ಅವ ಅಲ್ಲ ಅವ್ರವ್ರ ಜಗಳ ಮಾಡ ೋಣ ಅಂತ ಗೊತ್ತು ಅವ್ರು ಕರಿಬೇಕಂತ ಇವ್ರು ಇವ್ರು ಅವ್ರನ್ನ ಅವರೇ ಕರಿಬೇಕಂತ ಅವ್ರು. ಅವರು ಬರಲ್ವಂತೆ ಅವ್ರ ಕರೆಯಲ್ಲವಂತೆ ನಾನ ಏನ್ ಮಾಡಕ್ ಆಾಗುತ್ತೆ ಮತ್ತೆ ಅಲ್ಲಿ.
ಚೋ ಅಂತ ಸಮಯದಲ್ಲಿ ನೀನ್ ನನ್ನನ್ ಕರ್ಕೊಂಡ್ ಹೋಗ್ಬೇಕ ಆತ್ತು ನಮ ಮಾತಾಡ್ತೀನಿ.
ಯಾವ್ದ್ಯತೆ ಮಾತಾಡ್ತಿ ನಿನ್್ ಯಾರ್ ಗೊೋ ಅಂತ ಅಲ್ಲ ನಾನ್ ಬಿಟ್ಟು ಯಾರ್ು ಗೊತ್ತಿಲ್ಲ ಅಲ್ವ ನಮ್ಮ
ಗೊ ಗೊತ್ತಿರ್ಬೇಕು ಅಂತ ಏನದೆ ನಿನ್ ಹತ್ರ ಅವವಾಜ ಮಾಡ್ಕೊ ಬಂದ್ರೆ ನಾನ್ ಇಲ್ವಾ ಮಾತಾಡಕ್ಕೆ.
ಮತ್ತೆ ಅಲ್ಲಿ ಇಲ್ಲಿ ಹೋಗದ್ವಿ ಮತ್ತೆ ಅಲ್ಲಿಂದ ಮದ್ವೆ ಯಾರರು ಹುಡ್ಗರು ಅವರ್ಗ ಹೋಗಿದ್ವಿ ಅಲ್ಲಿ ಇದ್ದೆ ಒಂದ್ನ ಇಲ್ಲ ಎರಡ್ ದಿನ ಅಲ್ಲ ಇದ್ದೆ ನಾನು. ದಿನಶಾಹ ಇದ್ದುಬಿಟ್ಟು ನಾನು ನಮ್ಮನ್ನು ಇಪ್ರೇತ್ವಿ
ಮುಂಚೆ ಎಲ್ಲ ನೀನ್ ಶಾಲೆಯಲ್ಲಿೆಯಲ್ಲಿ ಈಾಗಲೇ ಎಲ್ಲಾ ಜೋರ್ ಜೋರ್ ಇದ್ದೆ ಇವಾಗ ಯಾರು ಹುಡುಗಿರು ಪಟಾಯ್ಸಿಲ್ವಾ ನಿನ್ಗೆ. ಇಲ್ಲಾ ನೀ ಪಡಸಲ್ವಾ ಯಾರನ್ನ.
ಇಲ್ಲಾಪ್ಪ ನಾ ಅಂದ ಕೆಲ್ಸ ಎಲ್ಲ ಮನಾಲ ನ ಒಳ್ಳೆ ಹಡುಗ
ಹ ಹೌದಾ
ಇನ್ನೇನ
ಹ್ಮ್ ಏನು ಅಂದ್ರೆ ಮುಂಚೆ ಶಾಲೆಯಲ್ಲಿಿದ್ದಾಗ. ಅಂಗತಲ್ವಾ ಅದ ಕೇಳಿದಪ್ಪ ಇವಾಗಲ ಏನೋ ಅಂತ.
ಹತ್ತರ ಇರಕ್ಕಾಗುತ್ತೇನು ಅವಾಗವಾಗ ಬದ್ಲಾಗ್ಬೇಕಪ್ಪಾ. ಪರಿಸ್ಥಿತಿ ಪರಿಸ್ಥಿತಿ ಭಟ್ ನಾವವು ಕೂಡ ಬದ್ಲಾಗಬೇಕು.
ಓ ಹೋ ಹ ಕಂತಯ.
ಹೌದೌದು.
ಹೆಂಗ ಬಿಡು ಬದಾನೆ ಆಗಿದ್ದ
ಹೌದು ಮೊನ್ನೆ ನಾನು ಸಿನಿಮಾಗ ಹೋಗಿದ್ದೆ ಗೊತ್ತಾ.
ಓ ಹೆಂಗತ್ತು ಸಿನಿಮಾ.
ನೀನ್ ಬರ್ಬೇಕಿತ್ತು. ನಾನು ಅವನ್ನ ಅವನ್ನ ನೋಡದಕ್ ಇಷ್ಟ ತಾರ ಗೊತ್ತ ಮೂವಿಯಲ್ಲಿ ಕೂಡ. ಓಯ್ ಹ ಈ ಅಂತ.
ನೀವೇನ್ ಬಿಡಪ್ಪಾ ಎಲ್ಲಾ ತಿರಿತೀರಾ ನಮ್ಮನ್ ಕರ್ಕೊಂಡ್ ಹೋಗ.
ಒಂದ್ ಸಾಂಗ್ ಅಂತೂ ಹೈಲೈಟ ಅದ್ರ ಡೈಲಾಗಸ್ ಎಲ್ಲ ಹೈಲೈಟ.
ಅದೇ ಅಂತಿದೀನಲ್ವಾ ನಿಮ್ಮನ ಅಂದ್ರೆ ನೀವಲ್ೆ ಎಲ್ಲರ ಜೊತೆ ಹೋಗ್ತೀರಾ. ಅಮ್ಮನ್ ಕರ್ಕೊಂಡ್ ಹೋಗಕ್ ಯಾರು ಇಲ್ಲ ಅಲ್ಲಿ.
ಹೌದೇನು ನಾನ್ ಕಡದೇನ್ ಬಾ ಅಂತ.
ಇಲ್ಲ ಇಲ್ಲ ನಂದು ಇವಾಗ್ ಪರಿಷೆಗುಲ್ ಮುಗ್ಧಡದೆ ನಮ್ಮ ಅಮ್ಮನ ಹಿಂಗ ಹೋಗ್ಬೇಕು ಅಂತಿದ್ದಾರೆ ನಾನು ನಮ್ಮಮ್ಮ ಇಬ್ರು ಜೊತೆಗೆ ಹೋಗ್ತೀನ್
ಹ್ಮ್ ಹೌದೇನು ನಾನ್ ಬೇಡ್ವಾ ಮತ್ತೆ ನೀವ್ ಇಬ್ರೇ ಹೋಗ್ತೀರಾ.
ನೀವು ಆಲ್ರೆಡಿ ಹೋಗಿದ್ದೀರಲ್ವಾ ಮತ್ತೆ ಎಷ್ಟ
ಪರವಾಗಿಲ್ಲ ಬಿಡು ನಾನ್ ಇನ್ನೊಂದ ಸತಿ ಬರ್ತೇನಿ. ನಿನ್ ಜೊತೆ ಎಲ್ಲ ಹೋಗ್ಬಿಡ್ತರ ಬೇರವ ಜೊತೆ ಹೋಗ್ತಿಲ್ಲ ಅಲ್ವಾ.
ನನ್ನನ್ ಬೆಟ್ಟ . ನಾ ಕರ್ಕೊಂಡ್ ಹೋಗಲ್ಲ ಹೋಗು.
ಹೌದಾ ಹಂಗಂದ್ ನಾನ್ ನೋಡ್ತಿ ನಾನ್ ನನ್ ಬಿಟ್ಬಿಟ್ಟೆ ಅದ್ ಹೆಂಗ ಹೋಗ್ತ ಅಂತ ನೀನು.
ಏನ್ ಕಣೋ ಹಿಂಗ ಆಡ್ತಿದೀಯಾ.
ಅದಷ್ಟೇ.
ಅಚ್ಚಾ ಆಯ್ತು ಬಿಡು.
ಅದು ಹೋತಿ ನೀನು.
ಆಯ್ತು ಬಿಡು ಕರ್ಕೊಂಡ್ ಹೋಗ್ತೀನಿ ಬಿಡು ಯಂಗಂಗ ಬೇಜಾರಾಗಗ್ತಯಾ.
ಹ್ಮ ಕರಿಬೇಕಲ್ವಾ ನೀನು ಕಡದಿರ ಇದ್ರೆ ಹೆಂಗೆ.
ನೀನ್ನನ್ ಬಿಟದ್ರೂ ನಾನ್ ಹೆಂಗ್ ಹೋಗತೀನಿ ಕಣೋನಿನ್ ನನ್ ನಿಜವಾದ ನಿಜವಾದ ಗೆಳ್ ಗೆಳೆಯಾ ನನ್ನ ಪ್ರೀತಿಯ ಗೆಳೆಯ ನೀ ನನ್ಗೆ ಹೆಂಗ ಹೋಗ್ತೀನಿ
ಅದೇ ಹೇಲ್ತಿರೋದು ಗೆಳ್ತಿ ನಾನ್ ಕೂಡ.
ಸರಿ ಬಿಡು ತಡಿ ನಾನ್ ಆಮೇಲೆ ಮಾಡ್ತೀನಿ ಸ್ವಲ್ಪ ಕೆಲ್ಸ ಉಂಟ್
ನಮ್ಗೂ ಐತಿ ಕೆಲ್ಸ ನಿಮ್ಗೆ ಅಲ್ಲ ಇರ್ತೀನಿ.
ಹ್ಮ್.